ಓ ಕೇೇಳಸ್ತಾ ಇದ್ದೀಯಾ.
ಜದ
ಹೇಳಿ ಏನ್ ಮಾಡತಾ ಇದ್ದೀರಾ ಹೇಗಿದ್ದೀರಾ.
ಹ್ಮ್ ನಾವ್ ಚೆನ್ನಾಗ್ದೀವಿ ನೀವು.
ನಾವು ಚೆನ್ನಾಗಿದೇವಿ ನೀವ ಏನ್ ಮಾಡ್ತಾ ಇದ್ದೀರಾ.
ಏನಿಲ್ಲೊಪ್ಪ ಕೂತಿದಿವಿ.
ಹೌದಾ ಇವತ್ತೆಲ್ಲಾ ಏನೇನ್ ಮಾಡಿದ್ರಿ.
ನಾವು ಇವತ್ತು.
ಹ್ಮ್.
ಏನಿಲ್ಲ ಹ್ಮ ಸ್ವಲ್ಪ ವರ್ಕ್ ಇತ್ತು ಕಾಲೇಜ್ ವರ್ಕ್ ಅದು ಕಂಪ್ಲೀಟ್ ಮಾಡ್ಕೊಂಡು. ಕ್ರಿಕೆಟ್ ಆಡೋಕ.
ಹೌದಾ ಎಷ್ಟ್ ಗಂಟೆ ಆಡದ್ರೆ ಯಾವಾಗಿನಿಂದ. ಎಷ್ಟ್ ಗಂಟೆಯಿಂದ ಎಷ್ಟ್ ಗಂಟೆವರ್ಗೂ ಆಡದ್ರಿ.
ಮಧ್ಯಾಹ್ನ ಎರಡೂವರೆ ಸುಮಾರು ಅನ್ಸುತ್ತೆ ಅವಾಗಿಂದ. ಎರಡುವರೆ ಮೂರ್ ಗಂಟೆ. ಸುಮಾರಿಂದ. ಈವ್ನಿಂಗ್ ಫೈವ್ ಸಂಜೆ ಐದು ಐದುವರೆ. ಬಗಾಡ್
ಹೌದಾ ಎಲ್ಲಿರೋದು ನೀವು ಇವಾಗ.
ಹ್ಮ.
ಎಲ್ಲಿರೋದು ನೀವು.
ನಾವಾ. ಹ್ಮ್ ಬೆಂಗಳೂರಲ್ಲಿ ಇದೀವಿ. ಇರೋದು ನೀವು.
ನಾವು ಅಲ್ಲೇ ಇರೋದು.
ಹೌದಾ.
ಹ್ಮ್ ಹ್ಮ್. ಏನು ವಿದ್ಯಾ ವಿದ್ಯಾಭ್ಯಾಸ. ನಾ ಏನ್ ಮಾಡ್ತಾ ಇರೋ ಗೊತ್ತಾ ಇರೋದಾ ಅಥವಾ ಕೆಲ್ಸ ಮಾಡ್ತಾ ಇರೋದಾ.
ಹ್ಮ್ ನಾನು ಇನ್ನು ವಿದ್ಯಾರ್ಥಿ ವಿದ್ಯಾಭ್ಯಾಸ ಮಾಡ್ತಿರೋದು ಇನ್ನು.
ಹ ಹಾ ನಾವ ಕೆಲ್ಸ ಮಾಡ್ತಾ ಇದ್ದೀವಿ.
ಕೆಲ್ಸ ಮಾಡ್ತಿದೀರ ಇವಾಗ.
ಹ್ಮ್.
ಸುಬಿರ ನೀವು.
ಅಂದ್ರೆ ನಾವು ಸಾಫ್ಟ್ವೇರ್ ಇಂಜಿನಿಯರಿಂಗು ಅಂದ್ರೆ.
ಹೌದಾ ಸಾಫ್ಟ್ವೇರ್ ಕಂ ಕಂಪನಿಯಲ್ಲಿ ಏನಾದ್ರು ವರ್ಕ್ ಮಾಡ್ತಿದ್ದೀರ
ಹೌದು ಹೌದು ಅಂದ್ರೆ ಇತ್ತೀಚಗಷ್ಟೇ ಸೇಕೊಂಡಿರೋದು ಇನ್ನು
ಹೌದ
ಹ ಸೇರ್ಕೊಂಡ್ ಇನ್ನು ಮೂರ್ ತಿಂಗಳಾಯಯ್ತೇನೋ ಅಷ್ಟ
ಹ್ಮ್ ಸಾಫ್ಟ್ವೇರ್ ಕಂಪನಿ ಟ್ರಿಪ್ ನಿಮ್ ಟಿಪ್ಸ್ ಗಿಪ್ಸ್ ಏನಾದ್ ಕೊಡ್ತಾರ ಕಂಪ್ನಿಯಲ್ಲಿ
ಯಪ್ಪಾ ಬಿರೀ ಒತ್ತಡ ಕೊಡ್ತಾರ ಇನ್ನಏನ್ ಕೊಡ್ತಾರ ಅವರು ನಮಗೆ
ಹೌದಾ
ಜಾಸ್ತಿ ಒತ್ತಡ ಕೊಡ್ತಾರೆ ಈಗ ಇವಾಗ ಇವಾಗ ಇನ್ನು ಹೊಸದ ಸೇರ್ಕೊಂಡಿರೋದಲ್ಲ
ಹ್ಮ್
ಹಂಗ ಬಿಟ್ಟು ಒತ್ತಡ ಜಾಸ್ತಿ ಕೊಡ್ತಾರೆ ಮತ್ತೆ ಏನ ವಾರದಲ್ಲಿ ಐದು ದಿನನು ಹ ಓಕೆ
ಕೇಳಿಸತಿದಿಯ ನನ್ನ ವಾಯ್ಸ್ ನಿಮಗೆ ಹಲೋ
ಒಂದ
ಅದು ನನ್ ವಾಯ್ಸ್ ಕೇಳಿಸ್ತಿದಯ ನಿಮಗೆ
ಕೇಳಿಸ್ತಿದೆ ಹಲೋ
ಹ್ಮ್
ಹ್ಮ
ಹಲೋ
ಹಲೋ
ಕೇಳಳ್ಸ್ತಿದ ನಂದ್ ವಾಯ್ಸ್ ನಿನಗೆ
ಹಾ ಕೇಳಿಸ್ತಾಯಿದೆ
ಹ್ಮ್ ಹೇಳಿ ಇವಾಗ
ವಾರದಲ್ಲಿ ಐದು ದಿನನೂ ಅಲ್ಲೇಹೋಗಿ ಕೆಲ್ಸ ಮಾಡ್ಬೇಕು ಅನ್ರಿ ಅವ್ರ
ಹೌದ
ಹಾ ಇನ್ನು ಎರಡು ವರ್ಷ
ಹಲೋ ಇವರೇ ನಿಮ್ಮ ವಾಯ್ಸರಿ ಕೇಳ್ಸ್ತಿಲ್ಲ ನಂಗೆ ಹಲೋ ಹಲೋ ಹಲೋ ಹಲೋ ಹಲೋ ಕೇಳಿಸತಿದ್ಯಾ ಇವಾಗ ಕೇಳಿಸ್ತಿದ್ದೀ ಏನು ನೆಟ್ವರ್ಕ್ ಇಶ್ಯೂ ಇದೆೆಯ ನಿಮದುು
ಹೌದು ಹೌದು ಇವನು ನೋಡ್ಕೊಂಡೆ
ಹೌದ ಏನೋ ಹೇಳ್ತಿದ್ರಿ ನೀವು
ಅದೇ ವಾರದಲ್ಲಿ ಐದು ದಿನ ಹೋಗದಂತ ಇವಾಗ ಹೇಳಿದ್ದಾರೆ ಇನ್ನು ಎರಡು ವರ್ಷ ಆದ್ರೆ ವಾರದಲ್ಲಿ ಮೂರು ದಿನ ನಾ ಮಾತ್ರ ಹೋಗದಿರುತ್ತೆ ಎರಡಿ ದಿನ ಮನೆಯಿಂದ ಮಾಡದಿರುತ್ತೆ
ಹೌದ ಹ್ಮ್ ಟೂ ಡೇಸ್ ವರ್ಕ್ ಫ್ರಮ್ ಹೋಮ್
ಹಾ ಹಂಗ್ ಮಾಡ್ತಾರೆ ಹಂಗಾಗ್ಬಿಟ್ಟು ಇನ್ನು ಎರಡು ವರ್ಷ ಹಿಂಗೆ ಸ್ವಲ್ಪ ಅವ್ರ್ ಕೊಡೋ ಒತ್ತಡ ಎಲ್ಲ ತಡ್ಕೋಬೇಕು
ಹೌದೌದು
ಹ್ಮ್ ಹ್ಮ್ ನಿಮ್ದು ಎಲ್ಲ ವಿದ್ಯಾಭ್ಯಾಸ ಎಲ್ಲ ಹೆಂಗ್ ಇದೆ
ಸ ಹಂಗೆ ಸ್ವಲ್ಪ ನಾ ನಿಧಾನವಾಗಿ ಇದೆ ಚೆನ್ನಾಗೆ ಇದೆ
ಹೌದಾ ಪರೀಕ್ಷೆಗಳೆಲ್ಲ ಯಾವಾಗಿದೆ
ಪರೀಕ್ಷೆ ಎರಡನೇ ದ್ವಿತೀಯ ಇಂಟರ್ನಲ್ಸ್ ನೆಕ್ಸ್ಟ್ ವೀಕ್ ಇದೆ ಮುಂದಿನ ವಾರದಲ್ಲಿದೆ ಹ್ಮ್ ಹ್ಮ್ ಹ್ಮ್ ಸೆಮ್ ಒನ್ ಅಂತ ಹೇಳ್ತಾರೆ ಆ ಎಕ್ಸಾಮ್ಸು ಮುಂದಿನ ಮುಂದಿನ ತಿಂಗಳ ಲಾಸ್ಟಲ್ಲಿ ಇಲ್ಲ ಆಗಸ್ಟ್ ಮೊದಲನೇ ವಾರದಲ್ಲಿ ಇರ್ತದೆ
ಓ ಹೌದಾ ಮತ್ತೆ ಎಲ್ಲ ಓದ್ಕೋಬೇಕಾ ಅಥವಾ ಇಲ್ಲ ಓದ್ಕೊಂಡಿದ್ದಾಯ್ತ ಆಗ್ಲೇ
ಇನ್ನು ಎಲ್ಲಿ ಓದ್ಕೊಂಡ್ ಸಿಲೆಬಸೇ ಕಂಪ್ಲೀಟ್ ಆಗಿಲ್ಲ ಓದ್ ಏನ್ ಮಾಡೋದು ಈಗ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹಂಗ ಆದ್ರೂ ಆಗಿರೋದೆಲ್ಲ ಆದ್ರೂ ಓದ್ಬೇಕಲ್ಲ
ಹಾ ಹೌದು ಆಗಿದ್ರಲ್ಲಿ ಆದ್ರು ಓದ್ಬೇಕಂದ್ರೆ ಫಸ್ಟ್ ಟೈ ಅಲ್ಲಿ ಎರಡು ಮಾಡಿಲ್ ಓದಿದ್ದು ಅದು ಸ್ವಲ್ಪ ಆಸೆ ಈಗ ಅವಾಗೆ ನೆನ್ಪಿರೋದು ಈಗ ನೆನಪಿಲ್ಲ ಮತ್ತೆ ಓದ್ಬೇಕು ಓದಿಲ್ಲ
ಹಂಗೆ ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ಓದ್ತೀರಾ
ಹಾ ಹೌದು
ಹ್ಮ್ ಹ್ಮ್ ರಜೆ ಎಷ್ಟು ದಿನ ಕೊಡ್ತಾರೆ ನಮ್ ಆಫೀಸ್ ಅಂದ್ರೆ ಸ್ವಲ್ಪ ಅಡಿಗೆ ಮಾಡಕ್ ಕಲಿತಾ ಇದ್ದೀನಿ ಬುಕ್ ಇದು ಪುಸ್ತಕ ಓದ್ತೀನಿ ಚಿತ್ರಕಲೆ ಬಿಡಿಸ್ತೀನಿ ಸಿನಿಮಾ ನೋಡ್ ಸಿನಿಮಾ ನೋಡ್ ತೀನಿ ಸಂಗೀತ ಕೇಳ್ತೀನಿ
ಹೌದಾ
ಹ್ಮ್ ನಿಮ್ದು
ನಮ್ದಾ ಹ್ಮ್ ಹಾಬೀಸ್ ಆಸ್ ಯೂಶುವಲ್ ಕ್ರೀಡೆಗಳು ಚಿತ್ರಗಳ್ ನೋಡೋದು ಹಾ ಮತ್ತೆ ಸಂಗೀತವನ್ನು ಕೇಳೋದು
ಹ್ಮ್ ಅಡಿಗೆ ಎಲ್ಲ ಮಾಡ್ತೀರಾ ನೀವು
ಹ್ಮ್ ಅಡುಗೆ ಮಾಡಕ್ ಬರ್ತೇ ನಿಂಗೆ
ಅದೇ ನಾವು ಇವಾಗ ಇವಾಗ ಎಲ್ಲ ಕಲಿತಾ ಇದೀವಿ ಸ್ವಲ್ಪ ಅಂದ್ರೆ ಚಪಾತಿ ರೊಟ್ಟಿ ಅದೆಲ್ಲ ಮಾಡಕ್ ಬರಲ್ಲ
ಹ್ಮ್
ಆದ್ರೂ ಬೇರೆ ಬೇರೆ ಬೇರೆ ಎಲ್ಲ ಸಣ್ಣಸಣ್ಣ ಎಲ್ಲ ಕಲಿತಾ ಇದಿವಿ ಇವಾಗ್ ಸದ್ಯಕ್ಕೆ
ಹೌದಾ
ಎಲ್ಲ ಕಲಿಬೇಕು ಇನ್ನೇನು ದೊಡ್ಡರಾದ್ಮಲ್ಲ ಕಲಿಯೋ ಸಮಯ ಕಲಿಯೋ ಸಮಯ ಬಂದಲ್ಲ
ಕಲಿಯೋ ಸಮಯ ಮೊದ್ಲೇ ಕಲಿಬೋದಿತ್ತು ಇವಾಗ ಲೇಟ ಆಯ್ತು ಇನ್ನು
ಅಂದ್ರೆ ಓದೋದೇ ಇತ್ತಲ್ಲ ಅವಾಗೆಲ್ಲ ಮತ್ತೆ ಇವಾಗ ನ ಓದೋದು ಅದೆಲ್ಲ ಇದ್ದಿದ್ದು ನಮ್ಮ ಹಾಸ್ಟೆಲ್ಲ್ಲಿ
ಹ ಹೌದಾ ಹಾಸ್ಲೇಲ್ ಇದ್ರ ಮೊದ್ಲೆಲ್ಲ ನೀವು
ಅಲ್ಲಿ ನೋೋಗಬಿಟ್ಟು ಕಲಿಯೋದೆಲ್ಲ ಅಷ್ಟೊ ಎಲ್ಲ ಇರ್ಲಿಲ್ಲ
ಮೊದ್ಲು ಎಲ್ಲ ಹಾಸ್ಟ್ಲಲ್ ಇದ್ರೆ ಪರವಾಗಿಲ್ಲ ಬಿಡಿ ಏನು ಮಾಡಕ್ ಬರಲ್ಲ
ಹ್ಮ್ ಇವಾಗ ಒಂದು ರೂಮ್ಸ್ ಇರ್ತ ಹಕೊಂಡಿದವಿಂ್ಗಳೂರಲ್ಲಿ
ಮನಲ್ ಏನಾದ್ ಇದಿದ್ರೆ ನೀವು ಕಲಿತಿದ್ರಿ
ಹಾ ಕಲಿಯೋ ಪ್ರಯತ್ನ ಆದ್ರೂ ಪಡ್ತಾ ಇದ್ದೆ ಅಲ್ಲ
ಹ್ಮ್ ಕಲಿತಿದ್ರಿ ಈ ಸಮಯದಲ್ಲಿ ಎಲ್ಲಾ ಅಡಿಗೆ ಬರ್ತಿದ್ವು ನಿಮ್ಗೆ
ಹೌದೌದು ನೀವು ಬೆಂಗಗಳೂರಲ್ಲೆಲ್ಲ ಏನನ್ ನೋಡಿದೀರಾ
ವಾಯ್ಸ್ ಬ್ರೇಕ್ ಆಗಿತ್ತುು ಈಗ ನಿಮ್ದು
ಬೆಂಗಳೂರಲ್ಲಿ ಏನೇನೆಲ್ಲ ನೋಡಿದ್ದೀರಾ ಅಂದೇ
ಬೆಂಗ್ಗಳೂರಲ್ಲ ಇಲ್ಲಿ ನನ್ಗೆ ಮಾನ್ ಆಫ್ ಏಷ್ಯಾ ಹತ್ರ ಮಾನ್ ಆಫ್ ಏಷಿಯಾನೇ ಒಂದ್ ಫೋರ್ ಟೈಮ್ಸ್ ನೋಡಿದ್ದೀನಿ
ಏನನ್ ಏನೇನ್ ತಗೊಂಡಿದ್ದೀರಾ ಅದ್ರಲ್ಲಿ
ಹಾ ಏನ್ ತಗೋಳೋಕ್ ಏನಿಲ್ಲ ಹೋಗಿ ನೋಡೋದು ಭೇಟಿ ನೀಡೋದು ಬರೋದು ಅಷ್ಟೇ ಮೂವಿ ನೋಡಿದೀನಿ ನೀನು ಮಹಫಿಷಯದಲ್ಲಿ
ಯಾವವು ಯಾವ ಸಿನಿಮಾ ನೋಿಂದ
ಹ್ಮ್್ಮ್ ಹ್ಮ್ ಮೇ ಬಿ ಹ ಇದು ದುರಂಧರ್ ಟೂ ನೋಡಿದ್ದು
ಹೌದಾ ಯಾವ ಭಾಷೆಯಲ್ಲಿ ನೋಡಿದ್ರಿ
ಹ್ಮ್ ಹಿಂದಿಯಲ್ಲಿ ನೋಡೋದು
ಹೌದಾ ಹಾ ಹಾ
ಹಲೋ
ಹ್ಮ ಹ್ಮ್ ಮತ್ತೆ ಕನ್ನಡ ಎಲ್ಲ ನೋಡೋದಿಲ್ಲ
ಕನ್ನಡ ನಾು ಬಾ ನೋಡಿಲ್ಲ ಬಾಳ ನೋಡಿದ್ರ ನೋಡಿದ್ದಂದ್ರೆ ಈಗ ರಿಷಬ್ ಶೆಟ್ಟಿ ಒಂದು ರಿಷಬ್ ಶೆಟ್ಟಿು ನೋಡಿದ್ದೀನಿ ಎರಡು ಕ ಕಾಂತರ ಎರಡು
ಹ ಹಾ
ಹ್ಮ್ ಯಶಿನ ನೋಡಿದೀನಿ ಬಾಳ ಎಶ ಒಂದು ಫೈವ್ ಟು ಸಿಕ್ಸ್ ಮೂವಿಸಸ್ ನೋಡಿದ್ದೀನಿ
ಅಪ್ಪಾ ಹ್ಮ
ಹ್ಮ್ ಸುದೀಪ್್ದ ಒಂದು ತ್ರೀ ಮೂವೀಸ್ ನೋಡಿದ್ದೀನಿ
ಹ
ಹ್ಮ್ ಮತ್ತೆ ಇದು ಯಾರಪ್ಪ ಅಂದ್ರೆ ಹ್ಮ್ ಮತ್ತ ಯಾರಿದ್ದಾರೆ ಕನ್ನಡದಲ್ಲಿ ಹೀರೋಸ್ ಹ್ಮ್ ಹನಿದ ಒಂದು ಫೋರ್ ಫೈವ್ ಮೂವೀಸ್ ನೋಡಿದೀನಿ
ಹೌದಾ ಇವಾಗ ಎಶಂದು ಹೊಸದಾಗ ಬರ್ತಾ ಇದಲ್ಲ ಟಾಕ್ಸಿಕ್ ಅಂತ ಹೇಳಿ ಸಿನಿಮಾ
ಹಾ
ಅದ್ ಅದ ನೋಡ್ಬೇಕಾ ಅಥವಾ ಬೇಗನೆ ನೋಡ್ಬೇಕ ಅಥವಾ ನೀವು
ಇಲ್ಲ ಎಲ್ಲ ಮೆ ಬಿ ಟಾಕ್ಸಿಕ್ ಥಿಯೇಟ್ರ ಅಲ್ಲೇ ನೋಡೋದು ನನಿಗೆ ಅನ್ನಿಸಿದ ಮಟ್ಟಿಗೆ ಈಗ ಅಂದ್ರೆ ನನ್ ಟಾಕ್ಸಿಕ್ ಮೇಲೆ ಹೋಪ್ಸ್ ಇಲ್ಲ
ಹಂಗ
ಟಾಕ್ಸಿಕ್ ಥಿಯೇಟ್ರ ಅಲ್ಲಿ ನೋಡೋಂದ್ರೆ ಹೋಪ್ ಇ ನಗೆ ಟಾಕ್ಸಿಕ್ ಆಗುತ್ತೆ ಅನ್ನೊಂದು ಇಲ್ಲ
ಹ್ಮ್ ಹ್ಮ್ ಅದು ಮೊನ್ನೆನೆೇ ಎಲ್ಲ ಬರ್ತಾ ದುಧರ್ ಮೂವಿ ಬರುತ್ತೆ ಆದ ಅವಾಗ ಎಲ್ಲಾ ದುಡ್ಡೆಲ್ಲ ಗಳಸೋಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಂದೆ ಹಾಕಿದಿದ್ದಾರೆ
ಹಾ ಏನೋ ಹೇಳಿದ್ರಿ
ಅದು ಮನ್ನೆ ದುರಂಧರ್ ಮೂವಿ ರಿಲೀಸ್ ಆಗ್ಬೇಕಾದ್ರೆನೆ ಅದ ಕೂಡ ಬರ್ತಾ ಇತ್ತು
ಹ್ಮ್
ಅದು ದುಡ್ಡುಗಳಸಕ್ ಆಗೋದಿಲ್ಲ ಇದ್ರಂದ ಹಿಟ್ ಆಗಬಿಡುತ್ತೆ ಜಾಸ್ತಿ ಅಂತ ಹೇಳ್ಬಿಟ್ಟು ಟಾಕ್ಕ್ಸಿಕ್ ಮುಂದಗಡೆ ಹಾಕಿದ್ದಾರೆ
ಹೌದು ಎಲ್ರಿಗೂ ಗೊತ್ತಿತ್ತು ಅಂದ್ರೆ ಶೂಟಂದು ಸ್ವಲ್ಪ ಸಿನಿಮ್ಯಾಟಿಕ್ನ್ ಚೇಂಜಸ್ ಬಾಳ ಮಾಡ್ಬೇಕಿತ್ತು ಅದಕ್ಕೆೇ ಮುಂದೆಕಾಕಿದ್ದ ಬಾಳ ವರ್ತ ಸೊ ಬಾಳ ಇದೆ ಮೂವಿಯಲ್ಲಿ ಅದಕ್ಕೆ ಮುಂದಾಕಿದ್ರು ಹೇ ಮೂವಿ ಸ್ವಲ್ಪ ಮಿಸ್ ಆದ್ರೂನು ಫ್ಲಾಪ್ ಆಗುತ್ತೆ ಎಲ್ಲಿ ಎಲ್ಲಿ ಚೂರುನು ಮಿಸ್ಟೇಕ್ ಮಾಡಬಾರುದ ಅವರು
ಹೌದೌದು
ಹ್ಮ್ ಹ್ಮ್
ನೀ ಮಲ್ಗೋದೆಲ್ಲ ಯಾವಾಗ
ಮಲ್ಬೋದು ಇನ್ನು ಲೇಟ್ ನಾವು ಮಲ್ಬೋದು ನೀವು
ನಾವು ಇನ್ನೇನು ನಾವ್ ಹನ್ನೆರಡು ಹನ್ನೆರಡುವರೆಗೆ ಎಲ್ಲ ಮಲಗ್ ಬಿಡ್ತೀವಪ್ಪ
ಹೌದಾ ಹ
ಹ್ಮ್ ಎಲ್ಲ ತಿಂತಿದು ಆಯ್ತ
ಹೂ ತಿಂದಿದು ಆವಾಗ್ಲೇ ತಿಂದ್ವಿ
ಹ್ಮ್ ಹ್ಮ್ ಇನ್ನೇನು
ಹ್ಮ್ ಮತ್ತೆ ಪ್ರವಾಸ ಎಲ್ಲಾದೂ ಹೋಗಿದ್ದೀರ
ಪ್ರವಾಸ ಎಲ್ಲೂ ಇಲ್ಲ ಬಟ್ ಹೋಗ್ಬೇಕು ಅಂತ ಇದೀವಿ
ಹೌದ
ಹ್ಮ್
ಹ್ಮ್ ಸರಿ ಆಯ್ತು ಇಷ್ಟ ಆಗಿದ್ರೆ ಮುಂದೆ ಅವಾಗ ಕಾಲ್ ಮಾಡಿ
ಹಾ ಸರಿಡ ಧನ್ಯವಾದಗಳು ಬಾಯ್
ಧನ್ಯವಾದಗಳು ಬಾಯ್